ನ್ನನ್
ಹಲೋ
ಏನ್ ಮಾಡ್ತಿದ್ದೀರಾ
ಏನೆಲ್ಲಸುಮ್ ಕುಂತರ್ೋಡ್
ಊಟ ಆಯ್ತಾ
ಹಾ ಆ ರೀತಿ ನಂದ
ಆಯತ್ ನಡ
ಅವೇ ಅಂತ ಶೇಂಕರಿ
ಸಂಂಕರ ಊರಿ ಹೊಂಟಾಯಗ
ಹ್ಮ ಸಂಕರ ಸಂಜೆ ಇಬ್ರ ಶಂಕರ ಸಂಂದಿ ಪೆಬ್ರ
ಈಗ ಶಂಕರಾವಬ ಉಟಾನ
ನ ಸಹ ಬಿಿತ
ಸಂದಿಪ ಮುಚ್ಚಿಕೋೊಂಡ್ಣ ಮಕ್ಕೊಂಡಣ
ಹ ಶೇಂಕರ ಯಾಕ ಉಂಟ ಶೇಂಕರ ಇವಾಗ
ಯಾಕಂದ್ರ ಮನ್ಯ ಕರೆಕರ್ತಾರ ಹೊಂಟಣ
ಹೊಡಿ ಕತ ಅಂತ
ಹ್ಮ ಹಡುಗಿ ಕರಕಲ್ಲ ಮನೆ ಕಕತಾರ
ಹ್ಮ ಏ ಅನ್ನಲ್ಲ ಉ್ಣ ಕದು ಅಡೆ
ಹಾಲ್ಲ ಈಏನ ನಲೆ ಈನ ಇಲ್ಲಲ್ಲ
ಕಾರ ಹ್ಮ್
ಮತ್ತ ಯಾರುೋನಚರ್ಪ
ಹಾರ್ತಾನೆ ಮಾಡಿದ್ದ ನಾಷ್ಟತ ನಷ್ಟಾ ಏನ್ ಏನ್ ಮಾಡಿ
ಸುಸಲ ಹ್ಮ್ ರಬ್ಬರ್ ರಬ್ಬರ್
ರಬ್ಬರ್ ರಬ್ಬರ್ ಆಯ ನ ಇದು ಉಪ್ಪಿಟ್ಟ ಇದಾದ ಇದಾದ ಪಾಯಸ ಪಾಯಸದ
ಪಯ್ಸ ರಬ್ಬರ್ ಅದು ಕಟಿ ಅಲ್ಲ ಅದು ಮೊಸಳೆ ಅದು ಮೊಸಳೆ
ಅಲ್ಲೋ ಅದು ಕಟಿಿಯ
ಕಟ್ಟಗಲ್ಲ ಮಸಳೆದು
ನೀ ಒಳಲ್ಲಏನ್ ಊರಿೀ
ಒಂದ್ ದಿನ ಸೂಟಿ ಕೊಟ್ರ ಹೋಗ ಮಾಡಿ
ನಾಳೆ ಒಂದ್ ದಿವ್ಸ ಬಿಡ್ಬೇಕಪ್ಪ ನಾ ಬರ್ತ
ಹ್ಮ್ ಎನೈತಪ ಹೋಗ ಫೋನ್ ಅಂಚು ಹ್ಮ್.
ಹಾ ಶಂಕರ ಒಂಟನಾ.
ಹಾ ಒಂಟ ಒಬ್ಬನೇ ಹತ ನಾವಗೆ ಬಿಟ್ಟು ಬರ್ತೆ.
ಅದ ಸಜಿ ಪತಾನೆ
ಇಲ್ಲ ಮಕೋಣಣ ಅವ
ಮುಚಿಗೆಯನ್ ಮಕ್ಕಾನಾ
ಅದ ನಾಸ್ತಟ್ಟಿ ತುಂಬಿ ಅಡು ಮೂರು ಟ್ರಿಪ್ ಮಕೊಡ ನಿಗಪ್ಪ.
ಹಾ ದ ಇಕ್ಕ ಖಾಳಿಗ ಎಕ್ಕಡೆ ಸರಿ ಪಡತ ಸೇಡಮ್ಮ
ಕಾಳಗಿ ಅಡೆ ಗುಲ್ಬರ್ಗ ಸೈಡ್ ಅಕಡೆ ಒಂಟಲ್ಲ
ಹ್ಮ ಇ ಕಡೆ ಗುಲ್ಬರ್ಗ ಅ ಕಡ್ಿಂದ ಹತಾನ
ಇಲ್ ಕಲ್ ಇಲ್ ಕಲ್ಗ ಹೊಂಟಾನ ಅಲ್ಲಿ ಇರ್ತಾರೆ ಈಗ ಸರ್ದಾರ್ ಮಿ. ಇ ಪಳ ಕೆಲಸ ಮಾಡತರನ ನಲ್ಲಿರ್ತನ. ಹಲ್ ಹೊಂಟೇನೆ
ಅಲ್ಲಿ ಹೊಂಟ ಯಾವ ಸೈಡ್ ಬರ್ತ ಅದು ಗುಲ್ಬರ್ಗ ಸೈಡ.
ಕೊಲ
ಹ್ಮ್
ವಿಕಲ್ ನಮ್ ಸೈಡ್ ಬರುತ್ತ ಹ್ಮ್ ಲಿಂಗಸೂರ್ ಮೇಲ ಹ. ಮತ್ತ. ಬಾಗಲಕೋಟೆ ಒಳಗಡೆ ಎಂಬತ್
ಎಂಬತ್ತು ಇ ಕಡೆ ಒಂದ ಲಿಂಗಸೂರ ಅದ ಅಲ್ಲ.
ಯಾಕಡೆ ಅದೇ ಹೌದು ಆಲ್ಲೇ.
ಅದ್ ಲಿಂಗಕ್ಸ್ ಗುರೇ ನಿಮ್ದು ಇದು ಲಿಕ್ಸ್ ಗುರೇನ ಇದು ನಿಮ್ದು ಲಿಂಕ್ಸ್ ಗುರೇನ.
ಲಿಂಗಸೂರ ಊರು ಲಿಂಗಸೂರ ಎರಡು ಒಂದೆ
ಇಲ್ಲ ಲಿಂಗಕ್ಸ್ ಗೂರ್ ಅಂತ ಅದ ಇಕಡೆ ಸೈಡ್.
ಇಲ್ಲ ಅದೇ ಅ ರಾಯಚೂರು ಸೈಡ್ದ ಒಂದೆ.
ಅದಿಂಗಸೂರ.
ಹಾ ಲಿಂಗಸೂರ್ ಲಿಂಗಸೂರ್ ಎರಡು.
ನಿಮ್ ನಿಮ ಯಾವ ಸೈಡ್.
ಅಲ್ಲೇ ರಾಯಚೂರ ಹಾ
ಈ ಕಡೆ ಸೈಡ್ ಒಂದದ ಶಾಪುರು ನಿಂದ ಹೋಗದು
ಇಲ್ಲಿಂದ ಅಂಬತ್ತು ಕಿಲೋಮೀಟರ್ ಆತ.
ಹಾ
ಸಲ್ಲ ಒಂದೇ ಇರದು ಲಿಂಗಸ್ ಗೂರ್ ಅದು. ಹಾ ಅದೇ ಅದೇ ಊರು ಅಲ್ಲಿಂದ ಹೋಗಿರಿ ನವು.
ಹ ಅದು ಲಿಂಕ್ ಸೂರ ಆಕಡೆ ಸೈಡ ಆ ಕಡೆ ಸೈಡ್ ಹೋಗಿವವಿ ನಾವು ಇದು ರಾಯಚೂರ್ ಸೈಡ್ ಹೋಗಿಲ್ಲ ರಾಯಚೂರ್ ಸೈಡ್ ಇದ ಬೇರೆ ಅಂತ.
ಹಾ ಅದೆಲ್ಲ ಒಂದೇ ಲಿಂಗ್ಸೂರ್ ಇರೋದು ರೈಸೂರು ಡಿಸ್ಟ್ರಿಕ್ ಒಳಗ ಇರೋದು ಒಂದೇ ಲಿಂಗ್ಸೂರ್. ಅದು ಲಿಂಗಸ್ಗೂರ್ ಅದು ಅದನ್ ಲಿಂಗಸೂರ್ ಲಿಂಗಸೂರ್ ಅಂತಾರೆ.
ಹಾ
ಹ್ಮ
ಅದು ಶತಿನಗರ ಅದದಾ.
ಹ್ಮ
ಹ ಅದೇ ಲಿಂಗ್ಸೂರ್ ಅಂತ ಅಂತಂದರು.
ಯಾರ ಅಂದ್ರು
ಅಲ್ಲ ದೇಸೂರ್ ದೇಸೂರ್ ಅದು
ಹಾ ದೇಶಸುರ
ಹ್ಮ್ ಒಳಗೆ ಸ್ವಲ್ಪ ಇದಾಗ ಟೆಂಪಲ್.
ಹ್ಮ್
ಅಷ್ಟೇ ದೇಸೂರ್ ಅಂತಾರ ಈ ಕಡೆ ಎಲ್ಲ ಹೊರಗಿನೂರು ಲಿಂಗ ಶಕ್ತಿನಗರ ಅಂತಾರ.
ಹ್ಮ್
ಅದ ಇ ನೋಡಿ
ಹಾ
ಅದ ಶಕ್ತಿನಗರ್ ನೋಡಿದದ
ಹಾ
ಹ್ಮ ಅ ನಿಂಗ ಸುರಿ ಕಡೆ ಬರದೇನಾ
ಹ್ಮ ಮಲ್ಲೆ ಅಚಂದನ್
ಮದ ಚ
ವಿಜ್ಯಾನ ಮಗ ಎತ್ತರ
ಗಿರಿ ಬಂತಂದ
ಹಾ
ಯಾದ್ಗಿರಿ ಬಾ ಅಂತಂದ
ಹ್ಮ್
ಬಟ್ಟಿ ತಗಂಬಾ ಮರಮ ಕಂತಂದ
ಹ್ಮ್
ಅ ತಗಪ್ಪಾನ ಹಲ್ಲ ಅಂತಂದೆ
ಹಾ
ಬರ್ತಾರ ನಮ್ಮೂರಿಗಲ್ಲೊಂದ ಇಾವಾಗ ಬಾ
ಮಲೆಯಲ್ಲಿ ಬಂದ
ಮೋರಮ್ಮ ಅದ ಪುಣ್ಯವಂತಿ ಡ್ಯಾನ್ಸ್
ಹಾ ಮೋರಮ್ ಕರೀತ್ನಿ ಬರ್ರಿ ಅಂತ ಹೇಳಗ್ಯನ ನೋಡ್ರಿ ಆಕಡೋಗ ಸ್ವಿಚ್ ಆಪ್ ಆಗ್ಯನ್ ಫೋನ್ ಇಲ್ಲ ಏ ಲ್ಲ ಅಂತ
ಯಾರು ಮಲ್ಯ
ಹಾ ಮಲ್ಯ
ನಾಳಿಗೆ ಅದಂತಂತ ನ ಅವರು ದೇವರು
ನಾ ಕ
ಇವತ್ ಇವತ್ತನ ಇವತ್ತದ ಎಲ್ಲ ಊರ ಇವತ್ತ ಅದ ನಾಳಿಗೆ ಅವರು ದೇವ್ರ ಮಾಡ್ದಾರಂತ
ಹ್ಮ
ಸರಿತನ ಕಲ್ದರ
ನಮಗ್ ನೋಡ್ರಿ ಬರಗ್ರಿ ಅಂತ ಹೇಳುವಗನ ೋನ್ ಹಸ್ತನ್ಗಂದನ ನಿಲ್ಲ ಏನಲ್ಲ
ಬಿಸ ಏನ ಏನ್ ಮಾಡತ ಯಾವಾಗ ಫೋನ್ ಹಚ್ಚಿದ್ರ ಏನ್ ಅಂತಾನ ಹ ಲ್ಲಾಮನ ಮಾಡು
ಹ್ಮ್
ಬಿಸಿ ಆಗ ನ ಸೋಮವಾರ ಬಾರತ ನ ತೊಂಬಿಗೆ
ಹ
ಸೋಮವಾರ ಬರ್ತಂತ ಸೋಮವಾರ
ಸೋಮವಾರ ಸುಮಾರು ಬಂದಕ್ ಟಿಸಿ ಕಿತ್ ಕೊಡ್ತನ್ಬೇಕ ಅವಂಗ
ಆಗ ಗೊದಬೇಕು ನೀಗಡು
ಹ್ಮ್
ಹ್ಮ್ ಮಾಡಿಲ್ಲಂತ
ಹ್ಮ
ಮತ್ತೆ ಆಯ್ಸು ಶನಿವಾರ ತಾನ ಹಾಕ್ತಾರೆ ಮತ್ತೆ ಶನಿವಾರ ಮಾಡ್ಬಕ್ಸು ಸೈ
ಹ್ಮ್ ಹ್ಮ
ಮಾಡ ಅಂತ ಹೇಳಿದ್ರೆ ಮಾಡ ಇಲ್ಲ ಉಡವರು ಆಕಡೆ ಬ ಅದ್ ಬಿಡ್ತಾವ
ಹ ಹಾಕಕತಿದ್ದಿನಿ ಸಾಯ ನೀನ್ ಹಾಕಕಿಲ್ಲ ಒಂದ ಒಂದು
ಆ್ಮ ಎಲ್ಲಾರಂದ್ರೂ ವೈಕಂತರಾಮತ್ ಸುಮ್ನೆ
ಹ್ಮ್
ನಾನೇ ಮಾಡಿದ ಎಂಟಟ್ ಜಂದ ಏನ ಒಂಬತ್ ಜಂದ
ಆಯ್ತೋ ಬರ್ತಾವ ಮುಂದಿನ ಬುಧವಾರ ಗುರುವವಾರ ಅಂದ ಬರ್ತಾವ
ಹಾ ಬರ್ತಾವ ಬಂದ ಬೇಡ ನೀವು ಬರ್ತ ಅತ್ತಾ ಹನ್ ಬರ್ತಾವ ಬಂದ್ರನೇನು ಒಂದ ಒಂದ್ ವಾರದ ಕಲಸ
ಹ್ಮ್ ಒಂದೇ ದಿಂದ ಕಲಸ ನಮ್ಮತ್ರತ್ರ
ನಮ್ಮ ಅವರರು ಕೊಡ ದದಾ
ನಂದಾ ಅಕಡಿ ಕಡಿ ಕೊಡದು
ಎಸ್ ಕೊಡ್ಬಕ್ ನೀಯ ಬೇರ್ರರಿ
ಒ್ ಎರಡ್ ಸಾವಿರ ಹ್ತ ಹೊರಗೆ
ನಲ ಸೇಮ್ ಎರಡು ಸಾವಿರ
ಹ್ಮ್ ಈಗೊಂದ್ ಬರಲ್ಲಗ ಅವ್ರಕ್ಕ ಬಂದ್ರ ಅಕ್ಕಡೆ ಹಾಕ್ ಕಂಡತನೆ
ಹ್ಮ್ ಸೈಪನ್್ ಬಿದ್ದಾಗ ಹಾಕ್ತ ನೊಂದ್ರ ಹಾಕಲ್ಲ
ಪ ಬಂದಾಗ ಹದಿನ ಇನೂರು ಹತ
ಹಾಂ್ಟೈಪಿಟ್ ಬಂದಾಗ ಸೇ್ ನಾನೊಂದು ಹದಿನೈದುನೂರ
ಹಾ
ಐದನೂರ ಎರಡದು ಎರಡ್ ಸಾವಿರ ಉಳಿತಾವ ಆಯ್ತಾವ ಯ ಕಡೆ ಕರ್ಸತ
ಮ ಒಂದು ಯ ಸಾ ನ ದ ರ್ಚ
ವಾಸತಿ ಏಳ್ ಸಾವಿರ ಬಿದ್ದಿದು ವಾಸತಿ ಏಳ್ ಸಾವಿರ ಬಿದ್ದಿದು ಒಂದ್ ವಾರದ ಒಂದ್ ವಾರದ ಕಲಸ ಇದ್ರ ಸ್ಟೈಪಂಡ ಎರಡ್ ಸಾವಿರ
ಹ್ಮ
ಎರಡೂರೆ ಸಾವಿರ ಮತ್ತೆ ಇದು ಇದು ಐದ್ ಸಾವಿರ ಬಿದ್ದಿತ್ತು ಸ್ಕಾಲರ್ಶಿಪ್ ಐದು ಸಾವರ ಬಿದ್ದಿತ
ಹ್ಮ್
ಏಳ್ ಸಾವಿರ ಕಲಸ ಆಗು ಒಂದ ವಾರದಾಗೆ
ಈಗ್ ಬಿದ್ದು ಅಂದ್ರ ಆಾಕೆ ಹಚ್ಚಿಲ್ಲ ನಂಬರ್ ಇಲ್ಲ
ಹಾ
ಸ್ಟೆಪನ್ ಬರ ಪ್ಯಾಂಟ್ ತ ಮದಲ ಎಲ್ಲಿ ಚಲೋ ಸಿಗ್ತಾಳ
ಅಂಜವಾಲಿ ಫ್ಯಾಷನ್ ಅಕಮಿಡೆೇಶನ್ ಟ್ರೆಂಡ್ಸ್ ಹೋಗ ಇಲ್ಲ ಅಂದ್ರ ಫನ್ಸಿಗೆ
ಟ್ರೈಫಸ್ಟ್ ಅಡ್ಡಡ ಫಸ್ಟ್ ಟ್ರೈಂಡ ಸಿಗೋಮ್ಮ
ಹಾ
ಅಲ್ಲಡೇಡಿ ಬೇರೆ ಕಡೆ ನೋಡ ಮತ್ ಬರ್ತಿಲ್ಲ
ಟ್ರೆನ್್ಸ ಬರ್ತನ್ಗ ಟ್ರೆಂಡ್ಸಿಗೆ ಅಂದ್ರೆ ಫುಲ್ ಪಸ್ಟ್ ಇವತ್ತ ಹ ಏ್ರ ಒ ಪ್ಯಾಂಟ್ ಯ ಎಷ್ಟು ಹದಿಮೂರುನೂರಾವ ಪ್ಯಾಂಟ್
ಹಾ
ಅದಕ್ಕೆ ನೋಡಮ ತಗ ಜಾಲಿ ಪಷನ್ಗೆೋಗಮ್ಮ ಇದ್ ಅಂದ್ರ ತಗೊ ಬೇಡಮ್ ಬಾರ ಇನ್ನು ಅದು ಹೋಗ್ತರ ಮಂತಿ
ಹ್ಮ್ ಹ್ಮ್ ಜನ್ಸು ಲ್ಲ ಏನೇನು ಯಾವ್ ಸಿಕ್ತಾವ ತಗೊ ಬಂದ್ಬಿಡು ಆಟ್ ಕಾಲೇಜ್ಾಕಂದ ಇರ್ ಸಾಕಕ್ ನಮಗೆ
ಹ
ಅಡದ್ರ ಸಾಕ
ಹ ನೋಡಮ ನಾವ್ ಅಂತಗಂದ್ರ ತಗೋತೀನಿ
ಹ್ಮ್ ಜೀನ್ಸ್ ಚಲೋ ಕಾಣ್ಲಿಕ್ಕೆ ಪ್ಲಾಸ್ಟಿಕ್ ಬ್ಯಾಗಿಿನ ತಗನ್ನೋದಂದು
ನಾವ ಒ ತಚನ್ ಬ್ಯಾಗಿ ಎಲ್ಲ ತಿನ್ತ ಹತ್ರ ಒಂದನಿಲ್ಲಾ ತಗೊಂಡೀಿನಿ ಅವ ನ ಮಣ್ಣನ ಅವ ನನ್ನ ಹತ್ರ ಇಲ್ಲವಾ ತಗಾಗತ್ ಮಾಡಿದ್ದ ಅವಾಗ ಸಿಗಲಿಲ್ಲ ಕಲರ್ ಚಂದ ಇರ್ಲಿಲ್ಲ ಖಾಲಿ ಆಗಿದಪ್ಪ ಅಷ್ಟು ಹಾಕಿಲ್ಲ ಅಂತ ತ್ತ ಅದಕ್ಕೆ ಇದ ಬರಾವ ಇದು ವಿಶಾಲ್ ಮಟಿಲ್ಲಾ
ಎಲ್ಲ ಅದ
ಯಾದಗಿರಿ ಯಗ ವಿಶಾಲ ಮಾರ್ಟ್ ದಾಗ ಮಸ್ತ್ ಆವಾ ಇದು ಮೆನ್ ಇದು ಇದರಾಗಿಲ್ಲ ಮೆನ್ಸು ಇಲ್ಲ ಇದು ಇದರುೂ ಇಲ್ಲ ಗರ್ಲ್ಸ ಯಾರ್ದಾಗ ಅದ್ರಾಗ ಮಸ್ತ್ ಬ್ಯಾಗಿ ಪ್ಯಾಂಟ್
ಹಾ
ನ ನಾಳಯ್ಕ ಬಡದ ನ ಕ
ಹಂಗನ್
ಸೆಮ ಬರ್ತಾವಲ್ಲೇ ಮತ್ ನಾ ಎಲ್ಲ
ಸೇ ನಿರ್ತಾವವು ಬತ್ತಲ
ಸೇಮ್ ಹೆಂಗ ಅವ ಹೆಂಗಿರ್ತ ಹುಡುಗರು
ಹಾ
ಹಂಗೆ ಎದ್ದು ತಳಬಾಗತ್ ಮಾಡಿದೆ ಸುಮ್ನೆ ಯಾಕಂತಂದ್ಬಿಟ್ಟೆ
ಹ್ಮ್
ಅ ಮ್ಯಾಕ್ಸ್ ಇಿಲ್ಲ ಬರೀ ಯೂಸ್ ಸಿಗತಾವ ಜೀನ್ಸ್ ಪ್ಯಾಂಟ್ ಓಲ್ಡ್ ಇರ್ಲ ಓಲ್ಡ್ ಸ್ಟೈಲ್
ಹ್ಮ್
ಒಂಥರ ಫುಲ್ಲ ಬ್ಲೂ ಫುಲ್ಲ ಬ್ಲಾಕ್ ಹಾತಾರೆತು ತಗತಲ್ಲಸ
ಹ್ಮ್ ಹ್ಮ್
ಜುಡಿಿಯದಾಗ ಸಿಗ್ತಾವ ರೈಚೂರಾಗ ಜುಡಿ ಮಸ
ಹ್ಮ್ ಹಾಗ
ಬ ಕನ್ ಸತಿ
ಆಲ್ಲಲ್ಲದು ಬದ ಬರ್ದ ಗದಲ್ಲ
ಏ್ ಗುಲ್ಬರ್ ಹೋಗಿನ್ ಚಂದ ಇದ್ದಿಲ್ಲ ಅವತ್ತು ಮೊನ್ನೆ ಹೋಗಿದ್ದ ಹೂ ಎಷ್ಟು ಎನೇ ತಾರೀಕ ಅಂದ್ರ ಫೋರ್ತ್ಗೆ ಹೋಗಿದ್ದೆ ನೋ ಈ ತಿಂಗಳಗಳನ್ನು ನಾಗನ ತಾರಿ ಕೂೋಗಿದೆ ಚೆಂದನ ಇದ್ದಿಲ್ಲ ಒಂದೊಂದ್ ಚಂದಿಲ್ಲ ಶರ್ಟ್ ಚಂದಿಲ್ಲ ಪ್ಯಾಂಟ್ ಚಂದಿಲ್ಲ ಏನ್ ಚಂದಿಲ್ಲ
ಹ್ಮ
ಬರೀಗ ಇವವು ಟೀ ಶರ್ಟ್ ಅವಲ್ಲಾ
ಹಾ
್ ಫುಲ್ ಸ್ಲೀವ್ ತ ನಾ ಹೋಗಿಲ್ಲ ಬರೀ ಆಫ್ ಸ್ಲೀವ ಇವ ಸ್ಟಾಕ್ ಇ ಸ್ಲೀವ್ ಅವ ಬರ
ಎ ಸಾಪಡೋ ತನ
ಹಾ
ಹಣ
ಹ್ಮ ನೋಡಂಂತ ಅಲ್ಲಿ ಜಾಲಿ ಫ್ಯಾಷನ್ ಸ್ವಲ್ಪ್ ಚಂದ ಇರ್ತಾವ ಪ್ಯಾಂಟ್ ಅವು
ಹಾ
ನ ಶರ್ಟ್ ವೇಸ್ಫಲ್ ಅವಲ್ಲ ಅಂತ ಸಿಗ್ತಾವ
ಚಾಮನಾಲ ಸಗ
ನೋಡಮ ತಗ ತಂತ
ಹ್ಮ
ಸರಿಲ್ಲ ಇಡತ್ ನ ಟೈಮ ಹಗ
ಹ್ಮ್
ಮದ
ಹಾ